ನಮಸ್ಕಾರ ಊಟ ಆಯ್ತು
ಹಾ ನಮಸ್ಕಾರ ಆಯ್ತು ನಿಮ್ದು
ಹಾ ನಮ್ದ ಆಯತ್ರಿ ಏನ್ ಊಟ ಮಾಡಿದ್ರಿ
ನಾವು ಇವತ್ತು ಚಪಾತಿ ಆಲೂಗಡ್ಡೆ ಪಲ್ಯ ಮತ್ತೆ ರೈಸ್
ಹೌದಾ ಹಾ ಹ್ಮ ಜೋರ ಐತ್ರಿ ಎಲ್ಲ ಊಟ ನಮ್ದೇ ರೊಟ್ಟಿ ಊಟ ಊಟ ಮಾಡಿದ್
ರೊಟ್ಟಿ ಊಟ ಪಲ್ಲ ಏನು
ಪಲ್ಯ ಇದ್ರೀ ನಮ್ದ ಹೆಸರು ಕಾಳು ಮತ್ತೆ ಆಲಗಡ್ಡೆ ಪಲ್ಯ ಐದೇರಿೀ ಹಂಗೆ ರೇಟ್ ಇವಾಗಲ್ಲಾ ರೇಷನ್ ರೇಟ್ ಆಗಿಬಿಟ್ಟಿದಿದ್ದಾರೆ ಮತ್ತ ಗ್ಯಸ್ು ಕೂಡ ರೇಟ್ ಆಗಿದೆ ಅದಕ್ಕೆ ನಮ್ಮ ಮೆಸ್ಸಿನ ಫೀಸ್ ಫಸ್ಟ್ ಎರಡ್ ಸಾವಿರ ಇವಾಗ ಇನ್ಕ್ರೆಜ್ ಮಾಡಿಬಿಟ್ಟಾರೆ ಎರಡ್ ಸಾವಿರದ ಇನ್ನೂರು ಯಾಕಂದ್ರೆ ಗ್ಯಾಸ್ ರೇಟ್ ಎಕ್ಸ್ಟ್ರಾ ಆಗಿಬಿಡುತ್ತತ್ ನೋಡ್ರಿ ಪಾಪ ಅವ್ರ ಕೂಡ ಪ್ರಾಬ್ಲಮ ಅದು ಔಟ್ ಆಫ್ ಕಂಟ್ರಿ ಔಟ್ ಆಫ್ ಕಂಟ್ರಿಯಿಂದ ಬರ್ಬೇಕ್ರೀ ಗ್ಯಾಸ್ ನಮ್ ಕಡೆ ನಮ್ ನಮ್ ದೇಶದ ಜಾಸ್ತಿ ಇದ ಆಗಲ್ರಿ ಪ್ರಿಪೇರ್ ಆ ಕಡೆ ಇ ಇರಾನ್ ಇರಾನ್ ಕಂಟ್ರೀಸ್ ಆಕಡೆ ಎಲ್ಲಾ ಯುದ್ಧ ಜಾಸ್ತಿ ಆಯ್ತು ನೋಡ್ರಿ ಅಮೇರಿಕೆ ಇರಾನ್ ಆ ಹ ಅಲ್ಲಿ ಇಸರೆ ಎಲ್ಲ ಅವ್ರ್ದೆಲ್ಲಾ ಆಯ್ತ್ ನೋಡ್ರಿ ಅವ್ರ ಯುದ್ಧದಿಂದ ನಮಗ್ ಎಫ ಎಫೆಕ್ಟ್ ಜಾಸ್ತಿ ಆಕ ಚಿತ್ರ ಈ ಕಡೆ ಎಲ್ಲಾ ಮತ್ತೆ ಆಡೆಯಿಂದ ಪ್ಲೈ ಹಕ್ ನೋಡ್ರಿ ಎಲ್ಲಾ ಗ್ಯಾಸ್ ಗಳು ಎಲ್ಲ ಗ್ಯಾಸ್ ತೈಲ ಯಾವದರ ತಡ್ರಿ ಈಗ ಪೆಟ್ರೋಲ್ ಡೀಸೆಲ್ ಎಲ್ಲಾ ಜಾಸ್ತಿ ಬರೋದ ಆ ಕಡೆ ದೇಶದನ ರೀ ನಮ ಸೈಡ್ ಅಲ್ಲಿಂದ ಅಲ್ಲಿ ಎಫೆಕ್ಟ್ ಅದಕ್ಕೆ ಈ ಕಡೆ ರೇಟ್ ಇಲ್ಲಿಗೆ ಎಫೆಕ್ಟ್ ಆಗ್ತಾರೆ ಅದಕ್ಕೆ ಇಲ್ಲೆಲ್ಲ ರೇಟ್ ಹೆಚ್ಚಿಗೆ ಆಗ್ತಾ ಇದದವ್ರರಿ
ಅದೇನೋ ಮೊನ್ನೆ ಒಂದ್ೆರಡು ಅಡುಗು ತಗೊಂಡ್ಂಬಂದ್ರಂತೆ ಗ್ಯಾಸ್ ಅದಕ್ಕೆ ಸಿಕ್ತಾ ಇದ ಹೋಗ
ಹ ಹೌದ್ರಿ ಬಾಳ ಕಷ್ಟ ಆಗ್ತಿತ್ತು ಇಲ್ಲೆಲ್ಲಾ ಬಾಳ ಬಾಳ ಎಲ್ಲಾ ಇವಾಗೆಲ್ಲ ಫಸ್ಟ್ ಒಲೆಲಿ ಒಲಲ್ಲ ಮಾಡಕ ಚಿ ಜಗ್ಗಿ ರೇಟ್ ಅಂದ್ರೆ ನೋಡ್ರಿ ಅ ಸಾವದ ಕಟ್ಟಿಗೆಲ್ಲಿ ಮಾಡತದ ಅಂತ ಟೈಮ್ ನಲ್ಲಿ ಸೌದಿ ಕಟ್ಟಗನೇ ಮಾಡ್ಬೇಕ್ರೀ ಗ್ಯಾಸ್ ಇಲ್ಲ ಅಂತ ಅಂದ್ರ ಅವ್ರಗ ಕಷ್ಟ ರೀ ಕಣ್ಣುರಿ ಎಲ್ಲ ಸೌದಿ ಕಟ್ಟಿಗೆ ಎಂತ ಅಂದ್ರೆ ಈ ಗ್ಯಾಸ್ನಗ ಅಂದ್ರೆ ಅಷ್ಟೊಕ್ಕ ಕಣ್ಣೂರಿ ಬರೋದಿಲ್ಲ ರೀ ಈಗ ಸೌದಿ ಕಟ್ಟಿಗೆ ಅಂದ್ರೆ ಹ ಜಲ್ದಿ ಆಾಕತ್ತ ೀ ಸೌದಿ ಕಟ್ಟಿಗ ಅಂದ್ರೆ ಜಲ್ದಿ ಅತ್ತತಲ್ರಿ ಬೆಂಕಿ ಕೂಡ ಅತ್ತಲ್ರಿ ಅದ ಅದ್ರ ಹೊೆ ಹೊಗೆ ಜಗೆ ಕಷ್ಟ ಆ ಒಂದ್ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ ಒಂದ್ ಸ್ವಲ್ಪ ಅ ಯಾರನಾರ ಕೇಳು ಹೆಂಗಿರುತ್ತೆ ಸ್ಟಡಿ ಹೆಂಗಿರುತ್ತೆ ಹೆಂಗ್ ಮಾಡ್ಬೇಕಂತ ಕೇಳಕ್ಚರ್ ಗೊತ್ತೈತೆೇನ್ ನರು ಬಿ ಎಸ್ ನರ್ಸಿಂಗ್ ಬಗ್ಲೆ
ಪರ್ಮಿಷನ್ ಕೊಡ್ತೀನಿ ಕೇಳಿ ಅದು ತ್ ಆದೇಲೆ ಪ ಮಾಡದನ್ನ ಪಿಯುಸಿ ಆದ್ಮೇಲೆ ಸಿ ಟಿ ಅಂತ ಕರ್ನಾಟಕ ಇದ್ರಾಗನ ಕರ್ನಾಟಕ ಕೆ ಸಿ ಎಟ್ ಅಂತ ಎಕ್ಸಾಮ್ ಬರ್ಕೊಂಡು
ಈಗ ಕೆಸೆಟ್ ಅಂತ ಬರುತದ್ರೆ
ಬರ್ದು ರಾಂಕಿಂಗ್ ಅಂತ ಬರುತ್ತೆ ರ್ಯಾಂಕಿಂಗ್ ಬಂದ ಮೇಲೆ ಬಿ ಎಸ್ ನರ್ಸಿಂಗ್ ಕೌನ್ಸಲಿಂಗ್ ಹಾಕಬೇಕು ಅದಕ್ಕೆ
ಹ ಕೌನ್ಸ್ಲಿಂಗ್ ಅದು ಕಾಲೇಜಸ್ ಏನು ಹೆಂಗ್ ಗೊತ್ತಾಗುತ್ತೆ ರೀ ಟಾಪ್ ಕಾಲೇಜಸ್ ಅ ಎದರಾಗರ್ ಸರ್ಚ್ ಮಾಡಿ ನೋಡ್ಬೇಕ್ರೀ
ಅದು ಇರ್ತವೆಲ್ಲಿ ಇಷ್ಟು ಗೋರ್ಮೆಂಟ್ರು ಕೊಡ್ತಾರೆ ಮತ್ತೆ ಯೂಟ್ಯೂಬ್ ಅಲ್ಲಿ ಅಂತಲ್ಲಿ ಫೇಸ್ಬುಕ್ ಅಲ್ಲಿ ಚಕ್
ಹ ಹ ಯೂಟ್ಯೂಬ್ ಅಲ್ಲಿ ಇವ್ರು ಇವರು ಇರ್ತಾರ ಹೌದು ಕರೆಕ್ಟ್
ಚ ಚಾನಲ್ ಗಳೆಲ್ಲ ಬೇಸ್ ನಾವ ಒಂದ್ ಬುಕ್ ತಗೊಂಡು ಯಾವ್ಯ ಟಾಪ್ ಕಾಲೇಜ ಅಂತ ಬರ್ಕೊಂಡು ಕೌನ್ಸಲಿಂಗ ಬಿ ಎಸ್ಸ ನರ್ಸ್ ಂಗ್ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್ ಅಂತ ಅದರಾಗ ಹೋಗಿ ಕೌನ್ಸಿಲಿಂಗ್ ತಗೊಂಡು ನೀನು ಒಂದು ಒಳ್ಳೆ ಕಾಲೇಜಲ್ಲಿ ಸೇರ್ಕೊಂಡು ಡಿಗ್ರಿ ಅದು ನಾಲ್ ನಾಲ್ಕು ವರ್ಷ ಡಿಗ್ರಿ
ಹ ಅದು ಕೋರ್ಸ್ ನಾ ಕೋರ್ಸ್ ಹೌದ್ರಿ ಯೂಟ್ಯೂಬ್ನ ಕೂಡ ಎಲ್ಲಾರದ್ದ ಒಂದ್ ಸ್ವಲ್ಪ ಒಂದ್ ಜಾಸ್ತಿ ಜನ ನೋಡ್ಬೇಕ್ರೀ ಒಬದೇ ನೋಡ್ರ ಕಷ್ಟ ಆಗೆ ಲ್ರಿ ಮತ್ತೆ ಇನ್ಫಾರ್ಮೇಶನ್ ಹಾ ರೀ ಒಂದ್ ಸ್ವಲ್ ಜಗ್ಗಿ ಜನದ ಒಂದ ಸ್ಲ್ಪ ವಡಿಯೋಡ್ಬೇಕು ಅದ್ರಾಗ ಎಲ್ಲರೂ ರಿಲೇಟೆಡ್ ಯಾವ್ ಕಾಲೇಜಸ್ ಟಾಪ್ ಹೊಡದಾರ ಅವನ್ನ ನೋಡಕಿಂದ ಆಮ್ಯಕ್ ನಾವವು ಒಂದ್ ಸೆಲೆಕ್ಟ್ ಮಾಡಿ ಆಮ ಕೌನ್ಸಲಿಂಗ ಎ ಹಾಕ್ಬೇಕ ಅಲ್ರರಿದಕ್ಕೆ
ಹೌದು ಎಲ್ಲಾರ್ದು ಕೇಳ ಒಂದೊಂದ್ಸಲ ಒಬ್ಬೊಬ್ಬ್ರ್ದು ಒಂದೊಂದ್ ಇಷ್ಟ್ ಬರ್ ಹಕೊಂಡು ಎಲ್ಲಾರ್ದು ಯಾವ್ದು ಸೇಮ್ ಐತಿ ಯಾವ್ದ್ ಟಾಪ್ ಕಾಲೇಜ್ ಹೇಳ್ಯಾರ ಎಲ್ಲಾ ನೋಡ್ಕೊಂಡು ನಾವು ಮತ್ತೆ ನಮ್ ಇಷ್ಟದ ಪ್ರಕಾರ ಹಾಕಿ ಮನೇಲಿ ಪೇರೆಂಟ್ಸ್ ಗಿರೆಂಟ್ಸ್ನೆಲ್ಲ ಕೇಳಿ ಮತ್ತೆ ಹಾಕ್ಬೇಕು
ಹಾ ಹೌದ್ರಿ ಕರೆಕ್ಟ್
ಟಗರಿ ಮೇಲೆ ಕಾಲೇಜ್ ಸೆಲೆಕ್ಟ್ ಆಗುತ್ತೆ ನಾಕಕ್ ವರ್ ಡಿಗ್ರಿ ಇರುತ್ತೆ ಪ್ರತಿ ವರ್ಷ ಒಂದೊಂದ ಒಂದೊಂದು ಅದು ಒಂದಂದು ಇಯರ್ ಒಂದ ನ್ದು
ಹ ಹ ಅಂದ್ರೆ ಈಗ ಹೆಂಗೆ ಒನ್ ಇಯರ್ ಒಂದ್ ಸೆಮಂದ ಒನ್ ಒನ್ ಒನ್ ಇಯರ್ ಬರೀಬೇಕು
ಹಾ ಒನ್ ಇಯರಿ ಒನ್ ಇಯರಿ ಒಂದು್ ಎಕ್ಸಾಮು ಅದುುಣ ಬರೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಿಯಿಂದ ಬರ್ತವೆ
ಹಾ ಹಾ ಮೆಡಿಕಲ್ ಅಂದ್ರೆ ಎಲ್ಲಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೋದ್ರಿ ಕರೆಕ್ಟ್
ಹ ನೀವು ಕರೆಕ್ಟ್ ಹೇಳಿದ್ರೆ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿಿಂದ ಬರ್ತವೆ
ಹಾ ರ
ಅವ್ರಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಿ ಇವ್ರಿಗೆಲ್ಲ ವಿತೌಟ್ ಬ್ಯಾಕ್ ಇರ್ಲಾರ್ದಂಗ ಎಲ್ಲಾ ನೋಡ್ಕೊಂಡು ಆಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ ನರ್ಸಿಂಗ್ ಇಂದು
ಅದೇನಾರ ಇಟರ್ನ್ಶಿಪ್ ಏನಾರರು ಇರ್ತ ಹಂಗ ಏನ
ಇ ಇಲ್ಲ ಹಂಗೆ ನಾಲ್ಕ್ು ವರ್ಷ ಬರ ತಟಿಗೆಲ್ಲ ಇಂಟರ್ನ್ಶಿಪ್ ಇವರು ಸ್ವತ ಹೋಗಿ ಹಗೆ ಮಾಡ್ಕೋಬೇಕು
ಅಂದ್ರ ಇವರ ಪ್ರಾಕ್ಟೀಸಿಗೆ ನಾ ಹೊರಗೆ ಹೋಗೋದೇಏಲ್ರಿ ಈಗ ಕಾಲೇಜ್ ಅವರ್ಸ್ ಬಿಟ್ಟ ಈಗಂದ್ರೆ ಈವ್ನಿಂಗ ಫ್ರೀ ಇರ್ತಾರ ಅಂತ ತಕೊಂಡ್ರಿ ಈಗ ಸಿಕ್ಸ್ ಟು ನೈನ್ ತನಕ ಏನ ಕೆಲ್ಸ ಇಲ್ಲ ಅಂತ ಅಂದ್ರೆ ಏನಾರ ಪ್ರಾಕ್ಟೀಸ್ ಏನಾರ
ಒಂಂತರ ಟ್ರೈನಿಂಗ್ ಹೋಗ್ತಾನೆ ಇರ್ಬೋದು
ಹಾ
ಅದು ಬಂದು ಏ್ಟೀನ್ ಅವರ್ಸ್ ಅವರ್ಸ್ ಮೇಲೆ ಡಿಪೆಂಡ್ ಸ್ಯಾಲ್ರಿ ಬಂದು ಈಗ ಒ ಒಂತಲ್ಲಿ ಎಲ್ಲ ಏ್ಟೀನ್ ಅವರ್ಸ್ ಇದ್ರಗಿನ ಫಿಫ್ಟಿ ತೌಸಂಡ್ ಕೊಡ್ತಾರ ತಿಂಗಳಿಗೆ
ಓಹ ಏಟೀನ್ ಅವರ್ಸ್ ಡ್ಯೂಟಿ ಮಾಡಿದ್ರೆ
ಏ್ಟೀನ್ ಅವರ್ಸ್ ಡ್ಯೂಟಿ ಮಾಡ್ಬೇಕು ಅವ್ರದೇ ಊಟ ಎಲ್ಲಾ ಇರ್ತತೆ
ಹಾ ಮತ್ತೆ ನಿದ್ದೆ ಒಂದ್ ಸ್ವಲ್ಪ ಕಡಿಮೆ ಆಗ್ತರತ್ತ ಅನಸ್ತತ್ರಿ ಏಟೀನ್ ಅವರ್ಸ್ ಡ್ಯೂಟಿ ಮಾಡಿದ್ರೆ
ಅದು ನಿದ್ದೆ ಕಡಿಮೆ ಆಗುತ್ತೆ ಅದು ಅವರೇ ಪ್ರೆಸೆಂಟ್ ಅಲ್ಲೇ ಮನೆ ಇರೋಿಗೆ ಅಷ್ಟೇ ಸೆಟ್ ಆಗದು ಅದು ಬ ಬೇರೆಾರ ಯಾರಾರು ಬರ್ತಾ ಇದ್ರನ ಅವ್ರಿಗೆ ಇ ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಮತ್ತೆ
ಹಾ ಹಾ ಅದೇನ್ ಶಿಫ್ಟ್ ವೈಸ್ ಕೂಡ ಏ ಇರುತ್ತೆ ಅಂದ್ರೆ ಅದ ಏನಾರ
ಹ ಶಿಫ್ಟ್ ವೈಸು ಇರುತ್ತೆ ಒಂದೊಂದ್ ಹಾಸ್ಪಿಟ್ಲ ಅಲ್ಲಿ ಈಗ ಇಲ್ಲಿ ಮಾಡ್ತಿರ್ ಅಲ್ಲಿ ಮಾಡ್ತಾರ ಎರಡ್ ಎರಡ್ ಹಾಸ್ಪಿಟ್ಲ್ಗ ಮಾಡ್ತಾರೆ ರ್ತ ತರ ಆಯ್ಕೆಇಲ್ಲಿ ಆರು ತಾಸು ಅಲ್ಲಿ ಆರ್ ತಾಸು ಹನ್ನೆರಡು ತಾಸ್ ಕೆಲಸ ಮಾಡಿ,
ಹಾ ಹಂಗಮ್ಮ. ಹಂಗ್ ಮಾಡಿದ್ರೆ ಅಮೌಂಟ್ ಕೂಡ ಎಲ್ಪ್ ಆಕೆತ್ರಿ ಹೆಲ್ಪ್ ಮನೆಯರಿಗೆ ಒಂದ್ ಸ್ವಲ್ಪ ಫ್ಯಾಮಿಲಿಗೆ ಎಲ್ಲ ಎರಡೆರಡು.
ಫ್ಯಾಮಿಲಿ ಈಗ ನೀನು. ಸಿಕ್ಸ್ ಅವರ್ಸ್ ಕೆಲ್ಸ ಮಾಡಿ ಅಂದ್ರ್ ಗನ ಒಂದ್ ಟೆನ್ ತೌಸಂಡ್ ಕೊಡ್ತಾರೆ.
ಸಿಕ್ಸ್ ಅವರ್ಸ್ ಕೆಲ್ಸ ಮಾಡಿದ್ರೆ ಟೆನ್ ತೌಸಂಡ್ ಹಾ ರೀ
ನ ಇಲ್ಲೇ ಲೋಕಲ್ ಅಲ್ಲಿ ಕೊಡ್ತಾರೆ ಅಲ್ಲೇ ಬೆಂಗ್ಗಳೂರು ಅಂತ. ದೊಡ್ಡ ದೊಡ್ಡ ಮೆಗ ಸಿಟಿಗಳು ಆದ್ರೆ ಏನು ಜಾಸ್ತಿ ಕೊಡ್ತಾರೆ.
ಅಲ್ಲ ಒಂದ್ ಸ್ವಲ್ಪ ಆ ಅಲ್ಲಿ ಅಲ್ಲಿದ್ದಲ್ಲಿಗೆ ಆಗಲ್ಲ ಅಲ್ರರಿ ಅಲ್ಲಿ ಖರ್ಚು ಜಾಸ್ತಿ ಬರುತ್ರಿ. ಈ ಪಿ ಜಿ ಮಾಡಿದ್ರಂದ್ರ ಪಿ ಜಿಗೆ ಜಗ್ಗಿ ಕೊಡ್ಬೇಕಲ್ಲಿ.
ಇಲ್ಲ ಆದ್ರೆ ಅವೆಲ್ಲ ಇರಲ್ಲ ಡೈರೆಕ್ಟ್ ಅಷ್ಟು ಉಳಿತಿತಿ.
ಹಾ ರೀ ಇಲ್ಲ ಅಂದ್ರೆ ಪೇರೆಂಟ್ಸ್ ಜೊತೆಗೆ ಇದ್ದು ಇರಬೋದು. ಇಲ್ಲಿ ಹತ್ರ ಇದ್ದ ಅಂತ ಅಂದ್ರ ಅವ್ರ ಡಿಸ್ಟ್ರಿಕ್ ನಲ್ಲಿ ಇದ್ರ ಅಂತ ಅಂದ್ರೆ.
ಈ ಕೈಲಾಶ್ ಕೆಲ್ಸ ಮಾಡಿದ್ರಗನ ನಿನಗೆ ಒಂದ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಕೊಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಹಂಗೆ ಮಾಡು. ಮಾಡ್ತಾ ಅದು ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರ್ತಾತ.
ಹಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ.
ಸ್ಯಾಲರಿ ಇರ್ತಿರುತ್ತೆ ಆಮೇಲೆ ಒಂದು ವರ್ಷ ಏನನ ಹ ನರ್ಸಿಂಗ್ ಹಿಂಗೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದೆ ಇಲ್ಲ. ಎರಡು ವರ್ಷ ಮಾಡಿದೀನಿ ಅಂದ್ರೆ ಅವ್ರೊಂದು ಸರ್ಟಿಫಿಕೇಟ್ ಕೊಡ್.
ಹ ಅದ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಏನ್ರೀ ಏನದ ಅವ್ರ ಹಾಸ್ಪಿಟ್ಲ್ ಮಾಡಿವ ಅಂತ.
ಹ ಕೊಡ್ತಾರೆ.
ಅಂದ್ರೆ ಈಗ ನೆಕ್ಸ್ಟ್ ಹಾಸ್ಪಿಟಲ್ ಹೋದ್ರೆ ಒಂದ್ ಸರ್ಟಫಿಕೇಟ್ಕಂದ್ರ ಅವ್ರ ಒಂದ್ ಸ್ವಲ್ಪ ಸ್ಯಾಲರಿ ಒಂದ್ ಸ್ಲ್ಪ.
ಇಲ್ಲ ಅದು ಆ ಸರ್ಟಿಫಿಕೇಟ್ ಬಂದು ನೀನು ಮನೇಲಿ ಈಗ ರೀಜನಲ್. ಆರ್ ಎಂ ಪಿ ಗಳು ಅಂತ ಇರ್ತಾರಲ್ರರಿ. ಹ ಹ ಆ ತರ ಎಲಿಜಿಬಲ್ ಬರುತ್ತೆ ಹಂಗ ನೀ ನೀನ್ ಬ್ಯಾರೆ ಹಾಸ್ಪಿಟ್ಲ್ ಏನ್ ಸೇರಕ್ ಬೇಕಾಗಿಲ್ಲ ಇದ.
ಹಾರೀ
ಇದು ಬಂದು ಇ ಆರ್ ಎಂ ಪಿ ತರ ವರ್ಕ್ ಮಾಡಕ ಇದು ಸರ್ಟಿಫ ಕೆ ಬರ್ತತೆ ಸ್ವಂತ ಕ್ಲಿನಿಕ್ ಹಾಕೊಣಕ. ಚಾನ್ಸ್ ಕ್ರಿಯೇಟ್ ಆಗುತ್ತೆ.
ಓ ಹಾ ಹಾ ಹೇ
ಆಮೇಲೆ ಏ ದುಡುಕು. ಇಕ್ಕಬಹುದು ವೇಸ್ ಓನ್ ಆಗಿ ತಮ್ಮ ಮ ತ ಶೈಲಿ ವ್ಯಕ್ತಿ ಶೈಲಿಯಿಂದ.
ಹಾ ನಿಮಗೆ ಯಾರ್ ಇದ್ರು ರಿಲೇಟಿವ್ಸ್ ನಲ್ಲಿ ಯಾರ ಟೆಂತ್ ಹುಡುಗ ಲೆವೆಂತ್ ಟ್. ತುಡ್ಗ ಇತಾರಲ್ರಿ ಅವ್ರಿಗೆ ತೇ ತೇ ಅವರು ಅವ್ರಿಗೆ ತೇರಿ ಓದಕ್ಕೆ ಹೋಗ್ಬೇಡ್ರಿನ್ ಇವಾಗ. ಜಾಸ್ತಿ ಯಾಕೆ ತೇರಿ ಹ ತೇರಿ ಅದ್ರಾಗ ಹ ಹ ಈ ಈಗ ಟೆಂತ್ ಅಂತು ನಾರ್ಮಲ್ ಪಾಸ್ ಆದ್ರ ಐತ್ರಿ ಇವಾಗೇಏನ್ರೀ ಇವಾಗಲ್ಲ ಮತ್ತೆ ಕಮ್ಮಿ ಮಾಡಾರ ಮಾರ್ಕ್ಸ್ ಇದು ಪಾಸ್ ಆಗೋದು ಕೂಡ ಕಮ್ಮಿ ಎಷ್ಟೇ ಪಾಸ್. ತೆಗೆದು ಎಷ್ಟು ಫಸ್ಟಿ ನಾವ್ದಾಗ ಎಷ್ಟಿತ್ ಮೂವತ್ತೈ ತೆಗಿಬೇಕಿತ್ತು ಕನ್ನಡ. ಸ್ಟೇಟ್ ಸ್ಟೇಟ್ ನವರು ಇನ್ನ ಇದೆವೆಲ್ಲ ಇಪ್ಪತ್ತೆಂಟು ತೆಗಿಬೇಕಿತ್ತು. ಇವಾಗ ಹಂಗ ಅಲ್ರರಿ ಹದಿಮೂರ್ ಮಾರ್ಸ್ ತೆಗಿದ್ರೆ ಪಾಸ್ ಮುಗೀತು ಮತ್ತೆ ಅವ್ರ. ಮತ್ತೆ ಇಂಟರ್ನಲ್ ಅಂತ ಇಪ್ಪತ್ತ್ರು ಮಾರ್ಕ್ಸ್ ಹಾಕಿ ಕೊಡ್ತಾರೀ ಎಲ್ಲವಕ್ಕೂ ಕನ್ನಡಕ್ ಇಪ್ಪತ್ತೈದು. ಮಾರ್ಕ್ ಇರುತ್ತೆ ಫಸ್ಟ್ ಲಾಂಗ್ವೇಜ್ ಅಲ್ಲವ ನಮ್ಮದು.
ಫಸ್ಟ್ ಲಾಂಗ್ವೇಜ್ ಕನ್ನಡನಾ
ಹಾ ಫಸ್ಟ್ ಲಾಂಗ್ವೇಜ್ ಕನ್ನಡ ನೂರ ಇಪ್ಪತ್ತೈ ನೂರ ಇಪ್ಪತ್ತೈದಕ್ ಇರ್ತತ್ರಿ. ಒಂದ್ ಇಪ್ಪತೈದು ಮಾರ್ಕ್ಸ್ ಇಂಟರ್ ನಲ್ಲು ನೂರೂ ಮಾರ್ಸ್ ರಿಟರ್ನ್ ಇರ್ತದೆ. ಅವೆಲ್ಲ ಸುಮನೆ ಪಾಸ್ ಟೋಟಲ್ ಸಿಕ್ಸ್ ಟ್ವೆಂಟಿ ಫೈವ್ ಇರುತ್ತ ರ ನಮ್ದೆಲ್ಲ ಹ ಇದು ಸ್ಟೇಟ್ ಬೋರ್ಡಿನ
ಹೌದು ಕೆ ಎಸ್ ಸಿ ಬಿ ಅಲ್ಲ
ಹಕ್ಕ ಹ ಹ ಹೌದೌದು ಅದೇನ್ೀ ಒಟ್ಟು ಇವಾಗ ಎಲ್ಲ ಇವಾಗ ಹೆಂಗ ಅಂದ್ರೆ ಇವಾಗ ನೀಟಿಗೆ ಪ್ರಿಪೇರ್ ಆಗ ಮೈಂಡ್ ಬರಕ್ ಯಾಕಂದ್ರೆ ಲೆವೆಂತ್ ಟ್ವೆಲ್ತ್ ಕೂಡ
ಕಾಂಪಿಟೇಟಿವ್ ಪ್ರಿಪೇರ್ ಅವವಕ್ಕ ಏನ್ ಬೋರ್ಡ್ ಎಕ್ಸಾಮ್ಸಗೆ ಒತ್ತು ಕೊಡ್ಬೇಕ
ಇಲ್ರರಿ ಬೋರ್ಡ್ ಎಕ್ಸಾಮ್ಸ್ ಗೆ ಕೆ ಎಸ್ ಸಿ ಟ ಗೆ ಇಷ್ಟ್ ಪರ್ಸೆಂಟ್ ಅಂತ ಇಡ್ತಾರೀ ಆದ್ರೂನು ಸುಮ್ನೆ ಈಗ ಹೆಂಗ ರೀ ಬೋರ್ಡ್ ಎಕ್ಸಾಮ್ ನೀವು ನೈಂಟಿ ಸೆವೆನ್ ತಗದ್ರರುನು ಕೇಳಲ್ ಇವಾಗ ಯಾರು ನಿನ್ ಕೆ ಸಿ ಟಿ ನೀಟ್ ರ್ಯಾಂಕ್ ಹೇಳ್ತಾರ ಫಸ್ಟ್ ನಿನ್ ನೀಟ್ ರ್ಯಾಂಕ್ ಎಷ್ಟು ಕೆ ಸಿಟ ರ್ಯಾಂಕ್ ಎಷ್ಟು ನಿನ್ ಮೆಡಿಕಲ್ ಆಯ್ತಾ ನಿಂದ ಇಂಜಿನಿಯರ್ ಸೀಟ್ ಸಿಕ್ತಾ ಫಸ್ಟ್ ಅದ್ ಕೇಳ್ತಾರೀ ಎಲ್ರು ಈಗ ನೀನ್ ಏನ್ ಹ ಎಲ್ರುೂ ಹದ್ನೇ ವಚ್ ಈಗ ನಿನ್ ಈಗ ನೀವು ತೆಗದ್ರ ಅಂಕಳ್ರಿ ಏನೋ ನೈನ್ಟಿ ಫೈವ್ ಎಷ್ಟರ ತಗಿದಿ್ರಿ ಅಂಕ ಅಂಕಳ್ರಿ ಅದೇ ನೋಡಲ್ರಿೀ ಈಗ ಏನ ನೀನು ಒಂದ್ ಅದೇ ಯಾವ್ದಾರ ಒಂದು ಕಾಲೇಜ್ ನಲ್ಲಿ ಇಂಜಿನಿಯರ್ ಕಾಲೇಜ್ ದೊಡ್ಡ ಕಾಲೇಜ್ ನಲ್ಲಿ ಇದ್ದ ಅಂಕ ಹ ಅವರು ಇಂಜಿನಿಯರ್ ಕಾಲೇಜ್ಿಗೆ ಹ ತಾರಪ್ಪಾ ಅಂತ ಅಂತಾರೆ ಈಗ ಯಾರ ನಿಮ್ ರಿಲೇಟಿವ್ ಸಿಗಿದಾರ ಅ್ರ ಇವಾಗಿಂದಾನೇ ಹೇಳ್ರಿ ಕಾಂಪಿಟೇಟಿವ್ ಪ್ರಿಪೇರ್ ಆಗಿ ಅಂತ ಸೊ ಯಾಕಂದ್ರೆ ಮುಂದೆ ಈಸಿ ಆಗತ್ರಿ ಹ ವೇಸ್ ಮತ್ತ ಮತ್ತೆ ಇವ ಇವವಾಗಿಂದಾನ ಫಸ್ಟ್ ಈ ಫಸ್ಟ್ ವಿವಾಗ ಹೋಗಿರ್ತಾರ ನೋಡ್ರಿ ಅವವಾಗಿಂದಾನೇಳ್ಬೇಕಕ್್ರಿ ಆಮ್ಯ ಅದು ಸೆಕೆಂಡ್ ಇಯರ್ ನೋಡಣ ನೀಟ್ ಪೇಪರ್ ಹಾಕ ಹಂಗಲ್ ಫಸ್ಟ್ ಇಯರ್ ಸಿಲೆಬಸ್ ಇರ್ತತಿ ಸೆಕೆಂಡ್ ಇಯರ್ ಸಿಲೆಬಸ್ ಇರ್ತತಿ ನೀಟಿಗೆ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಕ್ವ್ರೀ ನೀಟಿಗೆ ಓದಕ್ಕೆ ಆಗಲ್ರಿ ಫಸ್ಟ್ಿಗೆ ಫಸ್ಟ್ ಹ್ಮ ಆ ಬೇಸಿ ಫಸ್ಟ್ ಇಯರ್ ಆಲ್ಮೋಸ್ಟ್ ಅಲ್ಲಿ ಬೇಸಿ ಫಿಸಿಿಕ್ಸ್ ಬೇಸಕ್ ತಿಳ್ಕೋಬೇಕು ಈ ಇವ ನಿನ್ನಿದ್ದ ಇ ಇವ ಇರ್ತವಲ್ರರಿ ಇ ಮ್ಯಾಕ್ಸ್ ಇವೆಲ್ಲಾ ಪಾಸ್ ಆದ್ರ ಸಾಕ ಯಾರ್ ಕೇಳಲ್ರರಿ ಈಗ ನೀ ಕೆ ಇ ಅದು ಇಂಜಿನಿಯರ್ ಸೈಡ್ಕ್ ಏನಂತ ಅಂದ್ರೆ ಮ್ಯಾಕ್ಸ್ ಮಾಡ್ಬೇಕ್ರೀ ಕಂಪಲ್ಸರಿ ಮ್ಯಾಕ್ಸ್ ಫಿಸಿಿಕ್ಸ್ ಕೆ ಫಕ್ಸ್ ಬೇಕ ಬೇಕ ಫಿಸಿಕ್ಸ್ ಕೆಮಿಸ್ಟ್ರಿ ಕಾಮನ್ ರೀ ಯ ಈ ಕಡೆಗೆ ಇಂಜಿನಿಯರ್ ಮಾಡ್ತೀನ ಅಂದ್ರ ಬೇಕು ಈ ಕಡೆಗೆ ಯಾವ್ದ ಈ ಕಡೆ ಮೆಡಿಕಲ್ ಸೈಡ್ ನೀಟ್ ಬರಿತೇನೆ ಅಂದ್ರ ಬೇಕ್ರೀ ಆದ್ರ ಪ ಸಿ ಎಂ ಬಿ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಸ್ ಬಯಾಲಜಿ ರ ಈಗ ಇದಕ್ಕೆ ನೀಟ್ ಬರಿಬೇಕಂದ್ರೆ ಪಿ ಸಿ ಬಿ ಸಾಕ್ರೀ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಹ ಈ ಕಡೆ ಮ್ಯಾಕ್ಸ ಎಮ್ ಬೇಕಲ್ರೀ ಜೆ ಗೆ ಅಂತಂದ್ರ ಪಿ ಸಿ ಎಮ ರೀ ಅದಕ್ ಫಿಸಿಕ್ಸ್ ಕೆಮಿಸ್ಟ್ರ ಮ್ಯಾಕ್ಸ್ ಇರುತ್ತತ್ರಿ ಅದಕ್ ಅದಕ್ ಬಯಾಲಜಿ ಇರಲ್ರಿ ಮತ್ತೆ ಹಾ ಈಗ ಜೈ ಬರ ಜೈ ಬರದ್ರೂನು ಒಳ್ಳೇದ್ರೀ ಯ ದೊಡ್ಡ ದೊಡ್ಡ ಐ ಐ ಟ ಕಾಲೇಜ್ ಸಿಕ್ತಾ ಅಂಗಲ್ೀ ಡೆಲಿ ಇಲ್ಲಿ ಅಲ್ಲೆಲ್ಲಾ ಇರ್ತಾವಲ್ರರಿ ಸಿಕ್ಕ್ರ ಅಂದ್ರೆ ಚೊಲರಿ ಅಲ್ಲಿ ಹೆಂಗ ಅಂದ್ರ ಪ್ಯಾ ಇಷ್ಟ್ ಪ್ಯಾಕೇಜಿಗ ಅಂತ ಇದು ಮಾಡಿ ಬಿಿಡ್ತಾರೀ ದೊಡ್ ದೊಡ್ ಕಾಲೇಜ್ನಗ
ಇವು ನೀಟಿಗೆ ದೊಡ್ಡ ಕಾಲೇಜ್ ಇಲ್ವಾ
ನೀ ನೀಟಗ ಅದಾವ್ರೀ ಕಾಲೇಜ್ ನೀಟಿಗೂ ಈಗ ನಾವವು ನಮ್ ಕರ್ನಾಟಕದಾಡ್ರೀ ಬೆ್ಳ ಬ ಬೆಂಗ್ಳೂರು ಐತಲ್ಲ ಬಿಸಿಮ್ಮ ಇದು ಅದೇ ಹ ಅ ಅದೇ ನಂಬರ್ ಒನ್ ಕಾಲೇಜ ರೀ ಅಂದ್ರೆ ನಮ್ ನಮ್ ಇದು ನಮ್ಮ್ ಕರ್ನಾಟಕಲ್ಲಿ ಹಾ ಆ ಸೆಂಟ್ರಲ್ ಲೆವೆಲ್ ಏಮ್ಸ್ ಬರ್ತವ್ರೀ ಅ ಏಮ್ಸ್ ಡೆಲ್ಲಿಂಗ ನಂಬರ್ ಒನ್ ಕಾಲೇಜ್ ಇರ್ತ್ತದೆ ಅಲ್ಲೆಲ್ಲ ಅಲ್ಲೆಲ್ಲ ಫುಲ್ ಹಾ ರ ಅದು ಐಜಿನ್ ಎಲ್ಲಾ ಫುಲ್ ಡಿಸಿಪ್ಲನ್ ಮಸ್ತ್ ಇರುತ್ತ ರಿ ಅಲ್ಲೆಲ್ಲಾ. ಅಲ್ಲಿ ಅಂದ್ರೆ ಈ ಅಲ್ಲಿ- ಅಲ್ಲಿ ಫೀಸ್ ಫುಲ್ ಕಮ್ಮಿ ಇರ್ತದೆ. ರಿ ಅದಂದ ಗೋರ್ಮೆಂಟ್ ಸೀಟ್ ಏರ್, ಏರ್- ಏರ್ ಫಸ್ಟ್ ಒನ್ ಹಂಗ್ ಬಂದಿರ್ತಾರಲ್ರಿ. ರ್ಯಾಂಕ್ ಅವ್ರ ಸಿಗತ್ರಿ ಅದೆಲ್ಲ. ಅದಕ್ಕೆ- ದು ಎಲ್ಲ ಫೀಸ್ ಕಮ್ಮಿ ಇರ್ತರಿ ಎಲ್ಲಾ ಫುಲ್ ಅವ್ರಿಗೆ ಹೆಂಗಂದ್ರೆ ಒಂದ್ ಬಾಡಿ ಒಬ್ರಗ್ ಕೊಟ್ಟಿರ್ತ. ಅಲ್ಲಿ ಎಲ್ಲ ಡಿಸಕ್ಷನ್ ಮಾಡಕ ಆತರ ಆ ಆ
ಹ ಇಲ್ಲಿ ಲೋಕಲ್ ಗಾದ್ರೆ ಒಂದೊಂದ್ ಐದ್ ಜನಕ್ ಆರು ಜನಕ್ ಕೊಂದ್ ಬಾಡಿ ಕೊಡ್ತಾರ ಅಂತ.
ಅ ಒಂದ್ ಆರು ಜನ ಕೊಡ್ತಾರೀ ಅಷ್ಟೇ ಸರಿ ಒಂದ್ ಕಾಲು ಬರ್ತಾ ಇದೆ ಮಾಡ್ತೀನಿ.
ಹಾ, ಸರಿ